ಹ್ಮ್
ಏನ್ ಮಾಡ್ತಿದಯಾ
ಮನ್ಗಿದ್ದೀನೆ
ಯಾಕೆ ಓದದಿಲ್ವಾ
ಏನುತ್ತಿಯಾ ಅದೇ ಬುಕ್ಕು ಅದೇ ಮಿಸ್ಸು ಅದೇ ಸರು ಅದೇ ಮೇಡಮು
ಆದ್ರೂ ರಿವಿಷನ್ ಮಾಡ್ಕೊಬೇಕ್ತಾನೆ
ಅದೇ ರಿವಿಷನು ಅದೇ ಟಾಪಿಕು
ಎಲ್ಲಾನು ಮರ್ತ ಹೋಗ್ಬಿಟ್ಟೈತೆ ನನ್ಗೆ
ಹೌದಾ ರಿವಿಷನ್ ಮಾಡೋದು ನೀನು ಮತ್ತ ಮಟ್ಟೋಗಿದ್ಮೇಲ
ಏನ್ ಓದಿದೀನಿ ನಿನ್ಗೆಲ್ಲ ನೆನ್ಪಾಯ್ತಾ
ಹ್ಮ ಕೇಳ್ ಕ್ಯೂಸಾಷನು
ಹ
ಹ್ಮ್
ಸ್ ಇದು ಜಿಯೋಗ್ರಫಿ ರೀ ಯೂನಿವರ್ಸ ಅಲ್ ಬರುತ್ತೆಲ್ಲ
ಹ
ಅತ್ತಲ್ಲಿ ವಿಧಾಳ ಅಂದ್ರೆ ಏನು
ಏನು ವಿದಾಳನಸ್ ಸಮ್ಮಿಲನ ಎಲ್ಲಾ ಕೇಳು ವಿಧಳಾನ ಹಾ ವಿಧಾಳನ ಅಂದ್ರೆ ಒಂದಕ್ಕೊಂದು ಬೇರೆ ಆಗೋದು
ಹಾ ಇನ್ನೊಂದು ಸಮ್ಮಿಲನ ಅಂದ್ರೆ ಒಟ್ಟಾಗದ
ಹಾ ಹೌದು ಅಷ್ಟೇ
ಹ ನೆಕ್ಸ್ಟ್ ಇನ್ನೇನು ಕ್ಯೂಸಾಷನ್ ಮತ್ರೋಹೋಗ್ಬಿಡ್ತಲ್ಲ ಇದು ಆದಿತ್ಯ ಎಲ್ಲ ನೀ ಯಾವಾಗ ಲಾಂಚ್ ಮಾಡಿದ್ದು
ಆದಿತ್ಯ ಎಲ್ವನ್ನ ಅದು ಸೂರ್ಯನ್ನು ಇದಕ್ಕೋಸ್ಕರ ಮಾಡಿದ್ದ ಕರೆಂಟ್ ಅಫೇರ್ಸ್ ಹೋದ್ ಇಯರ್
ಕ್ಯಾನ್ಸ ಜಿಯೋಗ್ರಫಿಲಿ ಯೂನಿವರ್ಸಲ್ ಟಾಪಿಕಲ್ಲಿ ಬರುತ್ತೆ
ಕಲ್ವೇನೆ ಸೂರ್ಯಂದ ಇ ಇಚ್ ಮಾಡಿದ್ದಲ್ಲ ತಾನೆ ಅದು ಈಗ ಕರೆಂಟ್ ವ್ಯವಸ್ಥಾನೆ ಅದು ಅದೇ ಕರೆಂಟ್ ಅಫೇರ್ಸ್ ಸೂರ್ಯನ್ ಹತ್ರಕ್ಕೆ ಅದನ್ನ ಸೂರ್ಯನ್ ಬಗ್ಗೆ ಸಂಶೋಧನೆ ಮಾಡಕ್ ಬಿಟ್ಟಿದ್ದ ಅದು ಭಾರತ
ಮ್ಮ್ ಕರೇಟ್ ಅದೆ ಏನ್ ಸ್ಟೇಡಿ ಮಾಡಕ್ಕೆ ಕಳ್ಸಿದ್ರು ಅಂತನ ಕೇಳ್ತಾರೆ
ಅದೇ ಸೂರ್ಯರಂದು
ಅದೇ ಸೂರ್ಯನ ಇಲ್ಲಿ ಏನ್ ಮಾಡ್ತಾರೆ ಸೂರ್ಯನೇ ಮಾಡ್ತಾರಾ
ಸೂರ್ಯನ ಕಿರಣಗಳು ಅದ್ರ್ದು ಪದರಗಳು ಆ ಅದ್ರದ ಎಲ್ಲೊ ಲೈಟ್ ಬಿಲ್ತ್ ಅಲ್ಲಅದು ರೆಡ್ ಲೈಟ್ ಬೀಳುತ್ತಲ್ಲಾ ಅದು ಯಾವ ತರ ಬೀಳುತ್ತೆ ಏನ್ ಬಿಳುತ್ತೆ ಅಂತ ಅದು ಆಪ್ಷನ್ಸ್ ಕೊಟ್ಟಾಗ ಅಲ್ಲಿ ಯಾವ್ದ ಬೆಟರ್ ಅದ್ನ್ನ ಸೆಲೆಕ್ಟ್ ಮಾಡಬಹುದು ಬಿಡು
ಹೌದಾ ನೋಡ ಹಂಗೆ ನನ್ ನಿನ್ನೆ ಹೇಳ್ಕೊಡ ನನ್ಗೆಲ್ಲಾ ಮರ್ತೋಬಿಟ್ಟೈತೆ
ಹ ಹಂಗೆ ಅದೇನಕ್ಕೆ ಈಗ ಎರಡ್ ಸಾವಿರದ್ದು ಇಪ್ಪತ್ ಮೂರ ಕರೆಂಟ್ ಆಫೇರ್ಸ್ ಬಂದಿದ್ಯಾ ಈಗ್ಲಾದ ಅದ್ರೂ ಕೇಳು
ಕರೆಂಟ್ ಅಫೇರ್ಸ್ ನಾ ಇಟ್ಕಂದಿಲ್ಲಾ ಹಂಗೆ ನೆನಪ ಹಾಕ್ತಾ ಇತ ಹಂಗೆ ಯಾವ್ದೋ ನೋಡ್ತಾ ಇದ್ನಲ್ಲ ನಂಗ್ ಎಲ್ಲ ಮರ್ತೋಗ್ಬುಟ್ ನೆನಪು ಅಐತಿ ಅದಕ್ಕೆ ಕೇಳು ಅಂತ ಹೇಳ್ತಿರೋದು ಹೇಳ್ಕೊಡು ಅಂತ
ನಾನ್ಲೇ ನಾನ್ ನೀನ್ ತರ ಓದಾಗಿದ್ದಿದ್ರೆ ನಾನು ಹ್ಮ್ ಇದ್ನೆಲ್ಲ ಮುಗಸಾಕ ಏನ್ ಹೇಳು ಯಾವ್ದ ಐ ಪಿ ಸ್ ಐ ಸ್ ಆಗಿರುವೆ ನಿನ್ನಷ್ಟು ಹೋದ್ಬಿಟ್ಟಿದ್ರೆ
ಸರಿ ಈಗಿಂದು
ಇಲ್ಲ ಇಲ್ಲ ನಮ್ ಓದಿಲ್ಲ ಕರೆಂಟ್ ಆಫರ್ಸ್
ಮತ್ ಮತ್ಹೇನ್ ಕೇಳಿ ನಾ ನಿನಗೆ
ಏನ್ ಮಾಮೂಲಿ ಜಿ ಕೆ ಕೇಳು ಜಿಯೋಗ್ರಫಿ ಕೇಳ್ತೀನಿ ಅಂದಲ್ಲ ಕೇಳು ಹಿಸ್ಟ್ರಿ ಕೇಳ್ತೀನಿ ಅಂದ್ರೆ ಕೇಳು ಬಿಗ್ ಬ್ಯಾಂಗ್ ಮಹಾ ಸ್ಫೋಟ ಸಿದ್ಧಾಂತ
ಹಾ
ಅದೆಲ್ಲ ಚೀಕ್ ಚೀಕ್ ಕೋಶನ್ಗಳು ಅವನ್ನೆಲ್ಲ ಕೇಳಕ್ಕೆೆ ಇನ್ನುೂ ಕೂತಿದೆ ಇಲ್ಲ ಮತ್ತೇನು ಬಿಗ್ ಬ್ಯಾಂಗ್ ಥಿಯರಿ ಆ ಮಹಾಸ್ಫೋಟ ಸಿದ್ಧಾಂತ ಭೂಮಿ ಮೊದಲು ಹೆಂಗಿತ್ತು ಅಂತಂದ್ರೆ
ಹಾ
ಅಂದ್ರೆ ಹ್ಮ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಮ್ದಲ್ಲ ಏನು ಇರ್ಲಿಲ್ಲ ಭೂಮಿ ಗೀಮಿ ಎಲ್ಲ ಒಂದ್ ದೊಡ್ ಮಾಹ ಸ್ಫೋಟ ಸಿದ್ಧಾಂತ ಅಂತಂತ ಅದ್ನೇ ಅನ್ನೋದು ದೊಡ್ಡದಾಗ ಸಿಡಿಯುತ್ತೆ ಆಗ ಒಂದು ನಮ್ಮ ಆ ಯೂನಿವರ್ಸಲ್ ಸೃಷ್ಟಿಯಗುತ್ತೆ.
ಹಾ
ನಂಪಕ್ ಇೋ ಒಂದು ಯನರ್ಸಲ್ ಆಯತು ಅದ್ರ ಪಕ್ಕದ ಒಂದು ಯನಿವರ್ಸ್ಲ್ ಐತೆ ಐ ಯೂನಿವೇರ್ಸಲ್ ಅಲ್ಲಿಕ್ಕಂ ಯೂಸುಆಯ್ತ್ ತೈ ತೈ ತೇ ಕನೆ ಅದ ಯೂನಿವರ್ಸ ಅಲ್ ಅಂದ್ರೆ ಎ ಎಲ್ಲಾ ತಾನೇ
ಹೌದು ಎಲ್ಲ ಬರುತ್ತೆ
ಾರನು ಈಗ ನಮ್ದ ಏನಂತಾರೆ ನಮ್ ಜೋನ್ ನ
ಏನ ಟ್ರಾಪಿಕಲ್ ಜೋನು
ಏಯ ಹಮ್ ಚಹ ಬೇಕ ಕ ನಾ ಕೇಳ್ತಿರದ್ ನಮ್ ಗ್ರಹಗಳಲ್ಲ ಇರ್ತದಲ್ಲ ಅದ್ನೇನ ಂತರಲ್ಲ ಆಲೋ ಆದಿ ಪತ ನಮ್ದು ಮಿಲ್ಕ ವೇ
ಮಿಲ್ಕಿ ವೇ ಮೀಲ್ಕಿ ಗ್ಯಾಲಕ್ಸಿ
ಮಿಲ್ಕಿ ಗ್ಯಾಲಾಕ್ಸಿ ಗ್ಯಾಲಾಕ್ಸಿ ನಮ್ ಗ್ಯಾಲಾಕ್ಸಿ ಕ್ಸಿ ಟೋಟಲ್ ಆಗಿ ಎಲ್ಲ ಗ್ಯಾಲಕ್ಸಿನು ಸೇಸ್ರದ್ರೆ ಯೂನಿವ ಸಲಾನದ್ರೆ ಅಲ್ವಾ
ಹಾ
ಹ ನಮ್ ಗ್ಯಾಲಾಕ್ಸಿ ಅದರಲ್ಲಿ ಯೂನಿವರ್ಸ್ ಅಲ್ ಅಲ್ಲಿ ನಮ್ ಗ್ಯಾಲಾಕ್ಸಿ ಆಥರ ಸ್ಫೋಟ ಆದಾಗ ಸೃಷ್ಟಿ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಮ್ದು ಭೂಮಿಲಿ ಏನು ಇರಲ್ಲ ಆಮೇಲೆ ಆಮೇಲೆ ಆಮೇಲೆ ಲ್ಲ ಆಮೇಲೆ ಆಕ್ಸಿಜನ್ ಸ್ಟಾರ್ಟಿಂಗು ಭೂಮಿ ಉತ್ಪತ್ತಿ ಆದಾಗ ಆಕ್ಸಿಜನ್ ಇರುತ್ತ
ಹಾ ಇರುತ್ತೆ ಅಲ್ ಜಂದ್ರ ಜಾಸ್ತಿ ಇರೋದು ಅೇ ಹೈಡ್ರೋಜನ್ನು ಆಕ್ಚುಲಿ ಆಕ್ಸಿಜನ್ ಇಲ್ಲ ಆಕ್ಸಿಜನ್ ಇರಲ್ಲ ಹೈಡ್ರೋಜನ್ ಈ ಇದಿರುತ್ ತ್ತೆ
ಏನು
ಹೈಡ್ರೋಜನ್ ಮತ್ತೆ ಇಲಿಯಮ್
ಈಲಿಯಮು ಇರಲ್ಲ
ಮತ್ತನ್ನೇನಿರುತ್ತೆ
ಇಲಿಯಮ್ಮ ಆಗದ ಹಿಂಗಮ್ಮ
ಏ ನಂಗ ಮರ್ತೋಗ್ಬಿಟ್ಟೈತೆ ಅದಕ್ಕೆ ಹೇಳುವ ಅಂತಿರೋದು
ಹೈಡ್ರೋಜನ್ ೈಡ್ರೋಜನ್ ಸೇರಿ ಇಲಿಯಂ ಆಗದು
ಹ್ಮ್
ಈಗ ಸೂರ್ಯನಲ್ಲಿ ಅತಿ ಹೆಚ್ಚಿ ಇರೋದು ಯಾವದು ಹೈಡ್ರೋಜನ್ ಹ ಹೈಡ್ರೋಜನ್ ನೈಡ್ರೋಜನ್ ಸ ಸಮ್ಮಿಲನ ಆಗಿ ಇಲ್ಲಿ ಯಮಗುತ್ತ ಸರಿನಾ ಅದೇ ಮುಂದೆ ಇನ್ನುೂ ಸತ ಕೋಟಿ ವರ್ಷಗಳಾದಾಗ ಈಲಿಯಂ ಜಾಸ್ತಿ ಆಗುತ್ತೆ ಯಾಕಂತಂದ್ರೆ ಈಗ ಬರ್ನ್ ಆಗುತ್ತೆ ಗೊತ್ತಾ ಸೂರ್ಯಂತ ಈಗ ಬರ್ನ್ ಸೂರ್ಯ ಸಾಕ ಉಟ್ತಾಾಯ್ತಲ್ಲ ಅದ್ನದೇನೋ ಬೈಜಿಕ್ ಸಮ್ಮಿಲನ ಅಂತ ಸ ಇಲ್ಲ ಇಲ್ಲ ಅದ ಏನೋ ಅಂತಾರಲ್ಲ ಏನನ್ನದ
ಏನ್ ಹೇಳ
ಸಮ್ಮೀನಾನ ನಿನ್ ಇಂಗ್ಲೀಷ್ ಆದದ್ರಿಂದ ನೀನ್ನ್ ಕ್ವನ್ ಕೇಳಕ್ ಆಗಲ್ಲ ನಾನು ಕನ್ನಡ ಆಗಿದ್ದೆ ಸರಿ ಇಗ
ಏನು ಒಂದ್ಚೂರು ಹೇಳಿಕ್ ಲೂಕ್ ಕೊಡ ಹೇಳ್ತೀನಿ ನಾನು
ಈಗ ಹೈಡ್ರೋಜನ್ೈಡೋಜನ್ ಸೇರದ್ ಏನಂತಾರೆ
ಹೈಡ್ರೋಜನ್ೈ ಇದು ಕಂಪ್ಲೆಕ್ಷನ್
ಕಂಪ್ಲೀಟ್ ಚೆನ ಅಂದ್ರ ಇಂಗ್ಲೀಷ್
ಹ ಅಂದ್ರೆ ಅದೇ ಸಮಿ ಬಲನ
ವೈಜಿಕ ಸಮ್ಮಿಲನ ಕ್ರಿಯಿಂದ ಾ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
ಅದು ಸೃಷ್ಟಿ ಆಗ್ತೈತೆ ಬೆಂಕಿ ಸಾಕು ಅ ಆಗೌದು ಕನ್ವರ್ಟ್ ಆಗುತ್ತೆ ಈಲಿಯಂಗೆ
ಹಾ
ಅದ್ರಿಂದ ಇಲಿಯಂ್ ಕಮ್ಮಿ ಆಯತು ಹೈಡ್ರೋಜನ್ ಹೆಚ್ಚಐತೆ ಹೈಡ್ರೋಜನ್ ಹೈಡ್ರೋಜನ್ ಸೇರಿ ಸೇರಿ ಸರಿ ಸರಿ ಸರಿ ಹಂಗೆ ಇಲ್ಲೇ ಮೆ ಹೆಚ್ಚಾಗುತ್ತೆ ಮುಂದೆ ಈಗ್ಲಲ್ಲ
ಹ
ಹ ಇದು ಬಿಡ ಇದ್ ಬಿಟ್ಟು ನನ್ಗೆ ವಸನ್ ಕೇಳ್ತೀನಿ ಇಲ್ಲಿ ಇವತ್ತು ಐದ್ ಕಾಲ್ ಹೆಂಗ ಆಗುತ್ತೆ ಅಂತ ಗೊತ್ತಿಲ್ಲ ಡಿಸ್ಕಸನ್ ಮುಗ್ದೋಗ್ಬೇಕು ಇವತ್ತು ಆ ಕಡೆಯಿಂದ ನೋಯತ್ ಕಾಲ್ ಮಾಡು ಪುನಃ ನಂಗ ಮಾಡ್ಲೇಬಾರ್ದ ನೀನು
ಬೇರೆಯವ್ರ ಜೊತೆ ಮಾತಾಡ್ತಿ ಅಂತಯಾ ಮಾಡ್ತಿ ಮಾಡ್ತನನಾ
ಹ್ಮ್
ಡಲ್ಲ ನೀನು ಬೇರೆ ಹುಡ್ಗಿರ ಆದ್ರೆ ಯಾವ ಹುಡ್ಗಿ ಎಂತ ಪಿಗರ್ ಮಾಡಿ
ಏನ್ ನಾನ್ ಆತರ ಏನಾದ್ ಹೇಳಿರಾ ಬೇರವ್ರ ಜೊತೆ ಯಾರ ಮಾತಾಡ್ತೀಯಾ ನನ್ ಜೊತೆ ಮಾತಾಡಲ್ಲ ಅಂತ ಹೇಳಿದ ಅಸ ಸ್ಟೇ ನಾನು
ಸರಿ ಈಗ ಕೊಷನಗಳ ಕೇಳ್ತೀಿನಿ ಓದೋದ ಹೋಗಬೇಕ ಕೋಶನ್ ಕೇಳ್ತೀನಿ ಹೇಳ ಗೋದಾವರಿ ನದಿಯ ಉಪ ನದಿ ಹೇಳು
ಏನಂಗ್ ಮತ್ತೊಗಬಿಟ್ಟೈತ
ವಾಡ್ ಮಿತ್ ಆಗ್ತನಿ ನಿನ್ನ ಹಾ ಗೋದಾವರಿ ನದಿ ಉಪನದಿ ಇವೆಲ್ಲ ಬೇಸಿಕ್ ಕ್ವಶನ್ ಗಳು ಸರಿ ಆಯ್ತು ಹ ವೆನುಗಂಗಾ ಪೆನುಗಂಗಾ ಯಾವ್ ನದಿ ಉಪನದಿಗಳು
ಎಂತ ಎಂತ
ವೆನುಗಂಗಾ ಪೆನುಗಂಗಾ
ಇರು ಒಂದ್ ನಿಮಿಷ ನಾನ್ ಮರ್ತು ನೆನ್ತ್ ಮಾಡ್ಕೋತೀನಿ ಫಸ್ಟ್ ಗೋದಾವರಿದಕೆ ಏ ಹಲ್ಲೋ ಆ್ಯಪಲ್ ಮಾಮ ಮಾಡ್ಕೊ ಆದ್ಮೇಲೆ ಗೂಗಲ್ಗೆ ಹೋಗೋದೇ ಇಲ್ಲ ಅದು
ಹ ಒಯ್ತ ಬ್ಯಾಕ್ ಹೋದ್ರೆ
ನೀ ಹೋಗಲ್ಲ ಕಾಲ್ ಕಟ್ಟ ಆಗತ್ ಅಷ್ಟೇ
ಯಾವ್ದೋ
ಏನೋ ವಿನೋಗಂಗಾ ಪಿನೋಗಂಗಾ ನ
ಹಾ
ಏ ಮರ್ತೋಗ್ಬಿಟ್ಟುೈತೆ ಇ ಗೊತ್ತರ
ಸರಿ ಆಯ್ತು ಸಿಂಧು ನದಿಯ ಉಪನದಿಗಳ ಹೇಳು
ಇರೋ ನಿಮಿಷ ಮಾಡರ್ತ್ಬಿಟ್ಟೈತೆ ಇದ ಇದು ಬೇಕಾದ್ರೆ ಹೇಳ್ತನಿ ಇ ಗೋದಾವರಿದು ಅಂದ್ರೆ ಇದು ಪಿ ಐ ಎನ್ ಜಿ ಐತೆ
ಈ ಐ ಆಂಟಿ
ತ್ತಾ ಇಂದ್ರು ಅತಿ ಏನೋ ಬರುತ್ತಲ್ಲ
ಹ್ಮ್ ಪ್ರಣಾಯಿತಾ ಇಂದುಮತಿ
ಮಾಜಿ ರ ಮತ್ತೆ ಸಬೀರಿ ಇರು ಒಂದ್ ನಿಮಿಷ ಸ್ಪೆಲ್ಲಿಂಗ್ ಬರ್ಕೊಬಿಡ್ತೀನಿ
ಓ ಪಾಸ್ವರ್ಡ್ ಪಾಸ್ವರ್ಡ್ ಮುಡಕೊಂಡ್ರ ಅದ ಅಕ್ಕ
ಪಾಸ್ವಡ
ಹ ಬಿಡಿ ಮೆತ್ತ ನಿಮನ ಹಾ
ಆಮೇಲೆ ಇನ್ನೇ ಹದು ಅಷ್ಟೇ ನಿ
ಅತನ ಹ
ವರ್ಣ ವರ್ಣಾಪರತ್ತ
ಪಿನಗಂಗಾ ಪಿನಗಂಗನ ಅದ್ರದ
ಹೌದಾ
ಕಿಸಾನ್ ಗಂಗಾ ಯಾವ್ದ್ರದ್ದದು ಕಿಸಾನ ಗಂಗಾ
ಕೀಿಸನ್ ಗಂಗಾ ನಿಮಷಾನ ನಿಮಿಷಾನ ನಿಮಿಷ ನಿಮಷಾನ
ಹ್ಮ್ ಜಿಲ್ಲಾಮ ರವಿ ಸಟ್ಲೇಜ್ ಬಿಯಾಸ್
ಅದೆಲ್ಲ ಇತ್ತರದದುು ಜೀಲಂ ಚೀನಾಂ ರಾಬಿ ಅತ್ತರದ್ದೆಲ್ಲಾ ಸಿಂಧು ನದಿ ಉಪನದಿಯವು
ಹ್ಮ ಆದ್ರೂ ಕೆಳಗಡೆ ಆದದ್ರ ಉಪನದಿ ಯಾವದ್ರದದು ಒಂದ್ರದು ಇದು ಕಿಸಾನ ಗಂಗ ಸರಿ ಆಐದು ಇದು ದೂದ್ ಗಂಗಾ ಯಾವ್ದ್ರೂ ಉಪನದಿ
ಹ
ದೂಧ ಗಂಗಾ
ಬದ ರಂಗ ರಾಮ್
ಪಂಚಗಂಗಾ ಯಾವ್ದ್ ರೂಪನದಿ
ಒಂದ್ ನಿಮಿಷ ಇರಪ್ಪಾ ಮರ್ತೋಗ್ಬಿಟ್ಟೈತೆ ನ್ ಎಂತ ಮಾಡ್ಕೊತೇನಿ ಕೀ ಓಡ್ಸರಿ
ರಾಮ್ ಗಂಗಾ ಯಾವದ್ ಉಪನದಿ
ಏ ನೀ ಒಂದ್ ಸ್ವಲ್ಪ ಇರ್ತೀಯಾ ನನ್ಗೆ ಎದ ಕನ್ಬೋದು ಆಡ
ಹಾ ನಿಮ್ಮ ಸಮಯ ಇನ್ ಇಪ್ಪತ್ ಸೆಕೆಂಡ್ ಇದೆ ಅದ್ರೊಳಗೆ ಹೇಳ್ಬೇಕು
ಬ್ತಿರಾ ಸಡನ್ ಆಗಿ
ಸಡನ್ ಆಗಿ ನೆನಪಾಗಗ್ತಿಲ್ಲ ಅಂತಂದ್ರೆ ಗಗ್ಗರ್ ಯಾಾವದ್ರ ನದಿ ಉಪನದಿ
ಗಡ್ಗರಾ ಅದು ಗಂಗ ಅದು ಗಂಗ ಅದದು
ಗಂಡಕ್ಕ
ಗಡಕ್ಕು ಅದ ಅದೇ ತಾನ ಗಂಗದು
ಗಗ್ಗರ್ ಪೇರೆ ಗಂಡಕ್ ಪೇರೆ
ಡಕ್ ಅದು ಗಂಗದು
ಓಕೆ ನಿಮ್ಮ ಸಮಯ ಕಂಪ್ಲೀಟ್ ನೀವು ಮತ್ತೆ ಕಡೆನ್ ಮಾಡಿ